ಎಲ್ಲಿ ಪರ್ಸ
ಅಪ್ಪಾ ಹೊಲ್ ಕಡೆ ಬಂದೆ
ಓ ಅಲ್ದ ಏನ್ಡ್ದ
ಏನ್ಲಪಾ ಹೊಲ ಗದ್ದೆಚ್ಚಾರ ಇವತ್ತ ನೀರು ಜಾಸ್ತಿ ಇರ್ಬಾರಡ್ದ ಹೊರಗ ತಗ ಬಂದಿ
ಹಾ ಹಾ ಆರಾಮಲ್ಲ
ಆರಾಮೆನ್ನೋಡಪ್ಪ ನೀಿನ
ನಾ ನ ಆರ ಮಾಡ ಪ ಆಚೋ ಕಾಯ ನಾವ ಆಚೋ ಕ ಪನ್
ಇಲ್ಲಪ್ಪಾ ಹೊಲ್ದಾಗ ಕೆಲ್ಸ ನಡ್ದಾವ ಗದ್ದೆ ಹಚ್ಚವು ಗ ಟಲಾರ್ ಓಡ್ಸವು ಪಟ್ಲಾರ್ ೋ ಇದದೆ
ಹ್ಮ್ ಹ್ಮ್ ಹ್ಮ್ ನಾರ ನೀವ ಆಯಕರಏನ್ ಎಲ್ಲಿನ್ ತರ್ಸ್ತ್ರ
ನಾರ್ಲ್ಲ ನಾರ್ ಅವರು ಒಂದ್ ಎಕ್ರ ಅದ
ಹ್ಮ್ ಹ್ಮ್
ನಾರ ಅವ್ರ್ದೇ ಹತ್ ಸಾವರ ನಾವ್ರ ತ ಅನ್ಗೇಶ ಹತ್ ಸಾವಿರ ತಂದ್ರ
ಟೋ ಅಚ್ಚಾವರ
ಹಾ ಐದ್ ಸಾವಿರ ನಾರಿಗೆ ಐದ್ ಸಾವಿರ ಅಸರಿಗೆ
ಹಾ ಹ್ಮ್ ಅಲ್ಲ ಸುಮನೆ ಹ್ಮ್ ಇವತ್ಾಯತೀರಾನ
ಹ್ಮ್
ಮತ್ತೆ ಗೊಬ್ಬ್ರ ಗಬ್ರ ಎಣ್ಣೆ ಪಣ್ಣಿ ತರಕ್ ಇನು ಎಲ್ಲಾ ತ್ತರವಕ್ಕ
ಹಾ ಗೊಬ್ರ ಸಿಗ್ಲಾಯದಪ್ಪಾ ಇಪ್ಪ ನಮ್ಮ್ೂರಾಗ ನೋನ್ ಏನ್ ಮಾಡ್ಬೇಕ ಅನ್
ಮತ್ತ ವ ಆದ್ ವರ್ಷ ಸ್ಟಾಕಿ ಹೊಡ ಹೊಡದಿದ್ರಲ್ಲಿ ಈ ವರ್ಷ ಎಲ್ಲ ಪುಕ್ ಶೇಟ ಬಿದ್ದಿತ್ತು ಉದ್ದಿರು ಒಯದ್ರ ಇನ್ ಯಾರು ಕೇಳ್ದಿಲ್ಲ ಈಗ ಏನ್ ರೊಕ್ಕ ಕೊಟ್ರ ಸಿಗಲ್ವಾ
ಹಾ ನ ಮ್ರ ನವನ್ ರೊಕ್ಕ ಕೊಟ್ರ ಸಿಗಲ ಅದ ನವನ್ ಬಾಳ ದಾಸ್ರ ಗೊಬರ ಗೊಬರ ಗೊಬರ ನಂಗಾಯ ಪಡ್ತ
ಹ್ಮ ಆಯ್ತಪ್ಪ ಎಲ್ಲಾ ಗ್ಯಾಸ್ ನಂ ಆಯ್ತು ಎಲ್ಲಾ ಇದನ್ನ ಹಾಕದ್ದ ಈಗ
ಹಾ ಅವಾಗ ಕೇಳಾರ್ದಲ್ಲ ಹೇಳೋಾರಿದ್ದಲ್ಲ ಅವು ತರರ ಇದಿಲ್ಲಾ ಇವಾಗ ಇದ್ರ ಸ್ಟಾಕ್ ಹಚ್ಚಿಕೈತಾರ ತನ್ ತನ್ ಸಿಗದಲ್ಲ ಅಂತೆ ಶಾಕ್ಚ್ಿಕಂದ್ರೆ ಈಗ್ರ ಸಿಗಲ್ಲ ಅದೆ
ನಿಂದೇನ್ ಒಂದ್ ಎ ಮಾಗ ಯಾರದ ಎಡರ್ ಪರಿ ಕೇಳಿ ಕಾಲ್ ಕೈ ಹಿಡಿದ್ರ ಅದ ಆೊಡ
ಆತಪ್ಪ ಮತ್ತೆ ಹಚ್ಚೋಲಕ್ ಬೇಕತ್ತಲ್ಲ ಗದ್ದೆ ಪಾಸ್ ಆತ್ ಬಿಡ ಹಚ್ಚೋಲಕನ ಬೇಕಲ್ಲ
ಮತ್ತೆ ಏನ್ ಮಾಡ್ತ ಪೇವರ್ಸ
ಹಚ್ಚೋಲ ಅದ್ರೆ ದೊಡ್ಡ ಎಂಟೆ ಕ್ರ ಅ ಹಚ್ಚೋಲ್
ದ ದೇದ ದೇದರ್ಕ್ಕಾನು ಸಾಪ್ರಾನು
್ ಜರದ ಕೇಳನ ಒಬನ ಕೇಳ ನಗದಿನ ತಂಬರ್ ನನ್ನ ಅವದರು ವಯೋ ವಯೋ ಇತ್ಯಾಗ ವಯೋ ಇಂತಾಗ ಅಂತ ಮುಂದಕ್ಕೆ ಕಾಕತನಾ ಬಿಟುಬಿಟ್ಟು
ನೀವ್ ನೀವ್ ಹೋಗ ರೊಕ್ಕಾಯ ಕೊಟ್ರ ಯಾರಾದ ಕಳಸ್ತಾರ ನೀವ್ ಹೋಲಾರ ಇಲ್ಲೇ ಇದ್ದು ನನ್ಗ್ ಬೇಕಾ ಹಂಗ ಬೇಕಂದ್ರ
ಬರಾಕಬೇಕಂದ್ರ ನಾಳ ಗಡಿ ಕಲ್ಸ್ತೀನಿ ಆಯ್ಕ್ ಕಳ್ಸ ಅಂತ ಹೇಳನಿ ಆಯ್ತಣ್ಣ ಆಯ್ತಣ್ಣ ಅಂತ ಎತ್ತನ ಕಳಸಲೆನಾ ಮಾಲ್
ಏ ನೀವ್ ಮಾಲಕ್ ಹೋಗ್ಕ್ ನೀಮ್ ಮುಂದೆ ನಿಂತಾಗ ಶಿರ ಆಗ್ತಾರ ಅದು
ಹ್ಮ್ ಹೋಗಬೇಕು ಅದ್ರೆ ನಾಳೆ ಹೋಗ್ಬಕು ನೀ ಎಲ್ಲಿದ್ದಿ
ಇಲ್ಲ ಊರ್ ಬಂದ ನಾನು ನಮ್ಮ ಮಾಮಾರ ಬಂದ್ ಒಂದು ಒಂದ್ ವಾರ ವಾರ ಮ್ಯಗಯ್ತು ಹಚ್ಚಿದ ನಾ ನಿನ್ಗ್ ಏನ್ ಮಾಡಡ್ದಪ್ಪ ಅಂತ
ಹ್ಮ್ ಅಲ್ಲಿ ಗೊಬ್ರರ ಪೊಬ್ಬ್ರ ಸಿಕ್ಕದೆ
ಏನ್ ಮಾಡಿದನಪ್ಪಾ ಇಲ್ಲಿನ ಆ ಅದಂಗಲ್ಲಿನ್ನು
ಹ್ಮ್ ಎಲ್ಲಾ ಕಡೆ ಹಂಗೆ ಅದು ನ ಗೊಬರ ಶೀಲ ಅ ಗೊಬ್ರ ಶಕರೆ ಎಣ್ಣು ಶೀಲ ಎಣ್ಣ ಶಕರ್ ಗೊಬ್ಬರ ಶೇಲ
ಯಾವದುೂ ಈ ವರ್ಷ ಎಲ್ಲ ಬರಗಲಾ ಬದಂಗ ಆಕೈತ್ತಾಗ
ಹ್ಮ ಎಲ್ಲಾ ರಕ್ ನಡಕ್ಕೆ ಜಿಂದಗಿ
ಒಂದ ಒಂದ್ ಹತ್ ರೂಪಾಯಿ ಹೆಚ್ಚುಕ್ ಕೊಟ್ರೆ ಯಾವ್ದಾದ್ರರು ಸಿಗುತ್ತ
ಹಾ ಒಟ್ಟ ಬಾಯಗಿಡ ಜಗ್ಗೆ ಇಡಕ್ಕೆ ಹ್ಮ್
ಏನ್ ಯಾವ ಬಂದ್ರ ಬೆಂಗಳೂರ್ ರೆಡ್ಡಿ ಅವ್ರು ಕರ್ಸ್ರ ನೀವು ಕರ್ಸ್ಥರ ಹಾ ರೆಡ್ಡಿ ಅವರು ಕಸ್ತರ ನೀವ ಅದ ಬಾರ ಅಂತ ಹೇಳ್ತಾರಾ ಬೆಂಗಳೂರು
ಎಲ್ಲ ಬೆಂಗಳೂರು ನಾಭಾ ಅಂತ ಹೇಳಲ್ಲ ರೆಡ್ಡಿ ಬಂದಿರ್ತವಾ ಅವ್ರ ಬಂದ್ಗೆ ಹಂಗೆ ಕೊಡ್ತಾರೆ ಅವ್ರ ಯಾವ
ಅಲ್ಲ ಒಂದ್ ಎಪ್ಪತ್ತ ಎಂಬತ್ ಸಾವಿರ ದುಡ್ತಾರಿಂದ
ಅದೇ ಯ್ ಎಪ್ಪತ್ ಸಾವಿರ ಇಲ್ಲ ಪಾ ಒಂದ್ ಲಕ್ಷ ದುಡ್ಕೊಂಡ ಹೋತ್ತರ ಅವ್ರು
ಅ ಇರೋದ ಏಷ್ಟಿದೆ ನ ಮಕ್ಕಳು ಇಲ್ಲಿ
ಒಂದ್ ತಿಂಗಳ ಒಂದು ಹತ್ತ ಹದ್ನೈದು ಜನ ಬರ್ತಾರ ಅವರು
ಏ ಇಲ್ಲ ಒಂದ್ ಬಂಟ ಒಂದ್ ಐವತ್ತು ಜನಂದ ಬಂಟ ಬರ್ತವು ಕಡೆಕ್ ಕಡೆಕ್ ಆತು
ಹ ಒಂದ ಊರ್ಗ್ ಒಂದ ಊರ್ಗ ಆತಾವ ಇಲ್ಲ ಇಲ್ಲಂತ ವರ್ಷ ಬರೋ ಬಂದ್ವಿ ಬರ್ತವಲ್ಲ ಇಲ್ಲಿ
ಚಂದನಾ ಆತವ ಇರ್ತವೆ ಹಂಗೆ
ಹಾ ಹಾ
ಹ ನಡ ನಡ ಜೀವನ ಟ್ಯಾಕ್ಟರ್ ಹೊಡಿಸಿ
ಹ್ಮ್ ವರ್ಚರ್ ಅಲ್ಲ ಆಗದ ಈಗ ಮಳಿ ಬರಕಂತ ಎಷ್ಟ ಕುಂತ್ ನೋಡಿ ಈಗ ಮಳಿ ಬಂದ್ರ ಆಯ್ತು ಈಗ ಗೊಬ್ರಪ್ಪಿಬ್ರ ಎಲ್ಲ ಬಿತಾರ ಕಸ ತಗದು ಕಸ ಅಂತ ತಗದಿಲ್ಲ, ಹ್ಮ್ ಈ ವರ್ಷ ಮಳೆ ಆಗಿಲ್ಲ. ಕಸ ಜಾಸ್ತಿ ಇಲ್ಲ ಈ ವರ್ಷ
ಹ್ಮ್ ಅಲ್ಲಾ ಜವುಗಿದ್ದು ಬಿದ್ದವ ಅಂದೆ.
ಹ್ಮ ಅವು ಬಿದ್ದವ ನೋಡು ಈಗ ಸ್ವಲ್ಪ ಮಳೆ ಇಪ್ಪಿಳ ಆಗಿಲ್ಲಲ್ಲ ಕಸ ಬಿದ್ದಿಲ್ಲ ಈಗ ಎಲ್ಲಿಯನ ನೋಡು ಕಾ ಬೀಜ ಬಿದ್ದಲ್ಲಿ ಬಿದ್ದಿರುತ್ತವ ಹ್ಮ ಇಲ್ಲಿ ಹೊರಪಿದ್ದಾಗ ಅದು ಇದು ಮಾಡಿ ಈಗ ಕಸ ಪೀಸಾ ತಗಿಬೇಕು ಮತ್ತ ಮಳೆ ಬಂದಾಗ ಉಜ್ಜಿ ಆಡಬಾರದು ಮಳೆ ಬಂದಗ ಗೊಬ್ರ ಪಿಬ್ರ ಚಲೋ ಆಗ್ತಾವ ಈಗೆ ನೋಡ ತಕ್ಕೋಬೇಕು
ಹ್ಮ.
ಅವ್ರೇನು ಬಂಗಾಲ್ಯಾರು ಏನು ಊಟ ಅನ್ನ ಬೆಳೆ ಮಾಡಕೆ...? ರೊಟ್ಟಿ ಬಿಟ್ಟಿ ಚಪಾತಿ
ಏ ಅವರದ್ದು ಏನಿಲ್ಲ ಬರೆ ರೇಷನ್ ಅಕ್ಕಿ, ಅವರ ಗದ್ದೆಕ್ಕಿನು ಉಣ್ಣಲ್ಲ. ರೇಷನ್ ಅಕ್ಕಿ... ಸಾರ್ ಸಾರ್ನೆಲ್ಲ ಅವರದ ಬರೇ ಎಲ್ಲಸ ಕಾಯಪಲ್ಯ ಕಲಿಸಿ ಮಾಡ್ತವು.
ರೊಟ್ಟಿ ಅಂತ್ರೂ ಉಣದೇ ಇಲ್ಲ ನಾವು ಹಂಗೆ.
ಏನಂತ ಕೇಳ್ತಾವು.?
ಅಲ್ಲ ಅನ್ನ ತಿಂದ್ರ ಮತ್ತಾ ದಪ್ಪ ಇರಬೇಕು ಅಲ್ಲ ಅವ ಎಷ್ಟು ತೆಳ್ಳಗ ಆವಲ.
ಬಗ್ಗಿ ಹಚ್ಚುಬೇಕ ಅಲ್ಲಾಪ ನಾರ.
ಕರಿಗೊದ್ದ ಕರಿಗೋದ್ದಂದೆ?
ಹಾ ಕರಿ ಗೊದ್ದ.
ನಾವೇನ ಅನ್ನ ತಿಂದುತಿಂದು ಮ್. ಕಬಾಬ್ ಕೊಡ್ತು ಅಲ್ಲ ಹೊಟ್ಟಿ ಬಂದ ಬಿಡತ್ತಾ, ಮಕ್ಕಳು ಬಗ್ಗಿ ಹಚ್ಚದಕ ಕರಿಗ ಹೋಗಿ ಬಿಡತಂದೆ.
ಹಾ ಎಲ್ಲ ಅಮ್ಮ ತಿನ್ನೋದು ಉಣದ ಕರೆಕ್ಟ್ ಆಗ್ಬಿಡತೆ ಅಲ್ಲಿಗೆ. ಕರಗದಕ್ಕ ಉಣದಕ್ಕ.
ಹ್ಮ್.
ಟೈಮ್?
ಹ್ಮ ಎನಿ ಟೈಮ್ ಅದೀದಿನೇ ಮಾಡ್ಬೇಕಲ್ಲ ಅವರು ಬಗ್ಗೆ. ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ ಬಂದಿರತ್ತಾ ಬಿಡಪ್ಪಾ ಮಕ್ಕಳಿಗೆ ಬಗ್ಗೆ ಹಚ್ಚೋದು ಎಕ್ಸರ್ಸೈಜ್ ಅದಂಗ ಆಗುತ್ತಾ ದಿನಾ ಅಂದ್ರ.
ಹಾ ಆರಾಮ ಹಚ್ಚುತೈತಿ ಅದರಾಗ ಕಾಲು ಕೆಸರಾಗ ಕಿತ್ತಿ ಕಿತ್ತಿ.
ಹ್ಮ್ ನಾರ್ ವರ್ಬೇಕು ಕುತ್ತುಕೇಸಿ ನಾರ್ ಕಿತ್ಬೇಕು.
ಹ್ಮ್.
ಒಂದೊಂದ ಯಾವನ.
ಹಾ ಡ್ರಿಂಕ್ ಮಾಡ್ತಾವ.
ಹ್ಮ್ ಕಾಂಡ ಪಿಂಡದ ಮೀನ ಪೀನ ತಾ ಹೊಡ್ಕಂತವ ಏನು ಹೊಗಕೆಸಿ ಮೀನ ಹೋಳಿಗ ಹೋಗಿ.
ಹಾ ಮೀನ ತಾವೆ ಹೊಡಕಂತವ, ಕಂಡ ಮಾಲಕರು ತಂದ ಕೊಡ್ಬೇಕ ಹೊಲದ ಮಾಲಕರು.
ಅಬಾಬಾ, ಏ ವಾರಕ ಒಮ್ಮೆನು?
ಅವರು ಯಾವಾಗ ಕೇಳುತ್ತಾರೋ ಅವಗ ತಂದ ಕೊಡಬೇಕು.
ಒಮ್ಮೆ ಕೇಳ್ತಾರಾ ಮತ್ತಾ ದಿನ ದಿನ ಕೇಳಕ್ ಬರಲ್ಲ. ವಾರದಾಗ ಎರಡು ಸಲ ಹಾ.
ಕೇಳ್ತಾರ ತಂದ ಕೊಡಬೇಕು ತ್ಯಾಂಬೆಲಿ ತಿಂತವೊ ತ್ಯಾಂಬೆಲಿ ಎರಡು ವರಿ ಸಾವಿರ ಇರ್ತದ ಅಂತ.
ತ್ಯಾಂಬೇಲಾ?
ಹಾ ಇವತ್ತೊಂದು ಸಿಕ್ಕಿತ್ತು ತಗೊಂದ ಬಿಟ್ಟರು ಮಕ್ಕಳು ಬಡದಾಡಿ ತಗೊಂಡ್ರು.
ಎಲ್ಲಿ?
ಅಲ್ಲಿ ಗೌಡನ ಶೆಡ್ಡಿನ ಬಳಿ ಸಿಕ್ತು ತಗೊಂಡು ಬಿಟ್ಟರು ಮಕ್ಕಳು. ಕೇಳಿದೇದಾ. ತಿಂತೀರಾ ಅಂತ ಕೇಳಿದ್ವಾ ತಿಂತೀವಿ ಪಾ ಎರಡವರಿ ಸಾವಿರ ರೂಪಾಯಿ. ಅದು ಒಂದು ಕೆ. ಜಿ. ಅಂತಂದ ಅವ.
ಹಂಗತ್ತ ಅಂದ್ರ ಎಲ್ಲ ನೋಡ್ರಲ್ಲ ದೊಡ್ಡದ ಮ ಸರಿಯಾಗಿ ಒಂದೊಂದೊಂದ್ ಕೆಜ್ದು
ಅದೇ ಜಗ್ಗಿರಾಟ ಅಂತ ಅಲ್ಲಿಂಬೇಲಿ ತಾಂಬೇಲ್ ಜಗ್ಗಿರಾಟ ಅಂತ ಓಡಾಡ್ತ ಉ ಅಂತ ಅಲ್ಲಿ ತಾಂಬೇಲ್ ಸಾರಲ್ಲಿ
್ ಅರ್ದ ಆಡ್ತೊಂಬೈತಿ ನಾವವು ಏನಪ್ಪಾ ಅವ್ರು ತಿಂದ್ರ ಏನ ಇರ್ತ ಶಕ್ತಿ ಅವಕ ಗ ನಾವಂಗ ಬ್ಯಾಟಿದ್ದು ಕೋಳಿ ತಿಂತೀವಲ್ಲಾ ಕೌಜಕ್ ಕೌಜಕ್ಕದ ಅದು ತಿಂತಾರ ಅದನ್ನ ಅವದರಂಗ ತಿಂತಾರ ನಮ್ಮ ಮಕ್ಕಳು ಹ್ಮ
ಸ್ವಲ್ಪ ಐ್ತು ನಾಡುವ ಸಾವಿರ ರೂಪಾಯಿ ಕೆ ಜನ
ಎಲ್ಲಾರ ಯಟ ತಿಂತರ ಮಕ್ಳು ಒಂದ ಸ ತಿಂದ್ರನ ಪರವಾಗಿಲ್ಲ ಅದ ಏನಾವಕ್ ಹೊಳಗ ಅಂತಾರ ಅವ ಹ್ಮ್ ಈಗ ಏನ ಎಲಾಟ ಆಯ್ತ ಏನ್ ಅದೇ ನೀೇರ್ ಬಿಡಕಯ್ತ
ನೀರ್ ಬುಡಾಕತ್ನಪ್ಪ ನಾ ಹೆಚ್ಚಗ ನೀರು ಗೆದ್ದಾಗ ಬುಡಕೈತ್ ನೀ ತಗಡ ಮಾಡಿ ಮುಂಜಾಡ ಚಂತೇನಾ
ಅದೇ ನಿ್ದ ಒಂದ್ ಎಕ್ರ ಅಲ್ತ ಎಡ್ಗ ಇದ್ದ್ಯಾ
ಹಾ ಎರಡ್ಗ ಇದದ್ದು
ಹ್ಮ್ ಎರಡ್ ದಿನದಾಗ ಆತತ್ ಎರಡ ಮೂರ್ ದನ್ದಾಗ
ಹ್ಮ್ ತಗಡ ಮಾಡನಿ ನಾವನ ವಡ್ ಕಣ ಅದ್ರಡ ದೊಡ್ಡದ ಹಾ ಶಿವಿ ವಡ ದೊಡ್ಡದ ಹಾಕ್ ಶಿವಿ ವಡ ದೊಡ್ಡದಾ ದಕ್ಕೆ ಅ ಬಿಟ್ರ ಅ ಹೊಲ್ದಾಗಗ್ ಬದ್ ಬಿಿಟ್ಟ್ದ ಎಲಾಟ ಮಾಡನ ಕಡದ ಕಳದ ಒಡ್ಡಿಗೆ ಹಾಕ್ಕೈತಿನಿ
ಹ್ಮ್ ಹ್ಮ್ ಸುಮ್ಮ್ನೆ ಯಾ ಎರ ಎರ ದಾವದ ಮಾಡಕ್ ಮಾಡ್ತಾರ
ಇಲ್ಲ ಅದು ಒಡ್ ಸಣ್ಣದಾಗಿ ಸಣ್ಣದಾಗಿತ್ತು ಅದು ಒಡ್ಡ ಅದಕ್ಕೆ ನಾವ್ ನವು ಜ ಶ ಚಂದ ಆ
ಇಲ್ಲ ಪೈಪ್ಲೈನ್ ಪೈಪ್ಲೈನ್ ನೀವತ್ತು ಗೊಾಗ ಸರನ್ ರೆಡ್ಡಿ ಅವರ್ದ ಗದ್ದೆನ್ ಬಿಟ್ರಂತ್ರ ಸೈಡ್ ಹ ಹ ಮತ್ತೆಕ ಆಡ ಅಕ್ರಕ್ಕೆ ಎಡು ಮೂರು ಲಕ್ಷಖರ್ಚು ಮಾಡ್ತಾರಪ್ಪ ಒಂದ
ಹ್ಮ ಅವ್ರ ಬುಟ್ಟ ನೀರ್ನಾಗಚ್ಚಿ ಅಂತ ವಚ್ಚಕ್ಕ ಯಾವನ್ ಬಿಡ್ಲ ಅಂತಂತ ಸುಮ್ನೆ ಅದಕ್ಕೆಲ್ಲಿ ಖರ್ಚು ಮಾಡ್ಕೊಂಡ ಕೊಡಪ್ಪನಾವನ್ ಖರ್ಚು ಮಾಡಿದ್ರನ ಈಗ ಅವರು ಸುಮ್ನೆ ವೇಸ್ಟ್ ಆತವಲ್ಲ ನೀರ
ಹ್ಮ್ ಹೆಂಗಿದ್ರನ ಡ್ರೈನಿಿಗೆ ಹೋಗ್ಯಾವತ್
ಹಾ ಹ್ಮ್ ಅದ್ರ ಗಚ್ಚಂದ್ರ ಅರಾಮ ಮಾತ್
ಹ್ಮ್ ಅಷ್ಟೇ ಮಾಡ ಮತ್ತೆ ನೀರ್ ಪರ ಕತ್ತಲಗಟ್ಟ ಮಾಡಕ ಒಬ್ಬ ತಲ್ಲಿ ಅದ ಬ್ಯಾಟ್ರಿಕ್ ನೀ ನಡಕ ಅಂತ ಬ ಇತ್ತೇ ಇರ್ಬೇಕಲ್ಲ
ತಿನ್ನೋ ಸ್ವಲ್ಪ ಹೊತ್ತ ಆದರೆ ಬಿಟ್ಬ ಮುತನೆ ಮ ಮುಜೆ ಮಾಡಕ ಮಾಡ ಮುಂಜಿೆಳಣ
ಹ್ಮ್ ಅಷ್ಟೇ ಸಣ್ಣ ಬಿಡು ಆ ಲೆವೆಲ್ಿಗೆ ಕಲ್ಲ ಇಟ್ಟು ಆ ಹೋಗಷ್ಟ ತ ಹೆಚ್ಚ ಕಲ್ಲಿನ ಹೆಚ್ಚು ಮ್ಯಾಗ ಅದು
ಹಾ ಹೆಚ್ಚು ಆದ್ ನೇರ ವಾಂಗಟ್ಟಿದೆ
ಹ್ಮ್
ಏನ್ ಮಾಡ್ತಪಾ ಏನೊಂದ್ ಮಾಡ್ಿಕ ಕಚಕ ನಾವನ್ ಹಂಗೆ ಕಾಲೇಜ್
ಮಾಡ ಹೋಗ್ತ ನಿಮ್ಮ ಅಣ್ಣ್ರ ಎಲ್ಲಯಾರ ಏನನ ಬಂದ್ರ ಅವ್ರಿ
ಎಲ್ಲ ಅಲ್ಲಿಯಾರ ಬೆಂಗಗಳೂರಗ ಯಾರ ನನ್ ಬಂದಿಲ್ಲ ಅವರು ಬರದೇ ಅಲ್ಲ ಅವ್ರು ಶಾಣಕ್ ಬರ್ತ ಅವ್
ಹ್ಮ ಸಾವಕಂದ್ರ ಎಲ್ಲಾರ ಬರ್ತತ್ ಶ್ರಾವಣಕ್ ರನ್ ಮಂದಿ ಅರ್ದ ಕರ್ದ ಈ ಮೋರಮ್ಮಕನು ಮೋರಮ್ಮ ಬಂದ್ರ ಬ ಮರಮಕ ಬರ್ತಾರ ಯಾರ ಒಬ್ಬರು ವರ್ಷಕ್ಕೆ ಈ ಎಲ್ಲಾರ ಬರ್ತಾರಲ್ ನಿಮ್ಮ ಅಣ್ಣವರು ನಿಮ್ಮ ಅಣ್ಣ ತಂಬರು ನೀವ್ ಸಾಣಪ್ಪಣ್ಣವರು ಅವ್ರು ಯಾರರು ಬರ್ತಾರ ಅವರು ಮೈತ್ತೆ
ಹಾ ಕಾರ್ ತಗ ಬರ್ತಾರ ಎಲ್ಲಾರ
ಹ್ಮ್ ಈಗ ಮನ್ಯ ಇಬರ ಬಂದಿದ್ರನು ಗಾಡಿ ಪೀಡ್ ತಂದು
ಇಲ್ಲೆಲ್ಲ ಅವರು ಇಬ್ರು ಟ್ರೈನಿಿಗೆ ಬಂದಾರಾ
ಹಾ ಹಾ
ಅದೇಪ್ಪಾ ಏನ್ ಮಾಡತ್ದೆ ನಾ ಇಲ್ಲೇ ತೆಗಕೈತನಪ್ಪ ಇನ ಒಂದ್ ಐದ್ ನಿಮಿಷ ಬಿಟ್ಟ ಹಸ್ತನಾರ ನಾನನ್
ಆಯ್ತಾಯ್ತ ಸರಿ ಸರಿ ತಗ ಕೆ
ಕಲಸನಾಡ ಧ್ವ್ಜೆ